ನ
ಹಲೋ ಏನ್ ಮಾಡತಿವ ಸೋಶನ್
ನಿಮ್ಮಣ್ಣ ಏನಂದ
ನ ನಣ ನಮ್ಮ್ಊರಾಗ ಒಬ್ಬರು ವಯಸ್ಸಾರ ಮುದುಕರು ತೇರ್ಕೊಂಡ್ರ
ಹಾ
ಅರೇಜ್ ಟದ ಕುನದ ನೂರ ಎರಡು ಅವರ ಎರಡು ಐದಯ್ತ್ರನ ಉಳ್ದ್ರ ಇನ ಭ ನಡೀತೀರು ಮಜಭೂತಿ ಎಲ್ಲ ಇದ್ದ್ರ ಏನಾಗದ ನಾವ ತೀರ್ಕೊಂಡ್ರಿ
ಯಾರ
ಆರಾಮ ಹ ಇಲ್ಲ ರಿಲೇಶನ್ ಆಗ್ಬಾರ್ದು ಮನೆ ಬಾಚುದವರು
ಏನಾಗಿತ್ತಂತ
ಮನೆ ಅಕ್ಕಪಕ್ಕದಾರ
ಅದೇ ಏನಾಗಿತ್ತಂತ ಅವ್ರಿಗೆ
ನೂಡ ಎರಡು ಏದ ಆಐತ್ ನೋಡ್ ನನ ಬಿ ತಿರ್ಕೋತಿನ್ನ ಮಜಬೂತ ಇದ್ರ ಓಡಾಡ್ತಿ ನೋಡ್ ಬಾಡ ಸಾಂಗ್ ಭಜನೆ ಸಾಂಗ್ ಅದನ್ನೆಲ್ಲಾ ಆಡ್ತರು
ಹ್ಮ
ಹ್ಮ್ ಇವತ್ ತೇರ್ಕೊಂಡ್ರ ಅಂತ ಏನಾಗಿತೆನಪಾಪ ಎಲ್ಲಿದ್ದೀ ಏನಿಲ್ಲ ಏನು ನಾನು ಆರಾಮ್ ತಪ್ಪಿತತ್ಂತು ಎರಡು ದಿವ್ಸ ಕೆಳಗ
ಏನು ಜರಾಬರಾ ಟೈಫಯಡ್ ಹಾರ್ಟ
ಇಲ್ಲ ಹಾಟ್ ಏನಾಗಿಲ್ಲ ಅಂತ ಆರಾಮ್ ಇದಿನ ಇತ್ತ ಎರಡು ದಿವ್ಸ ಕೆಳಗ ಆರಾಮ ಇಲ್ ತಿರ್ಕೊಟ
ಅವರು ಏನು ಮಗಳು ಬಿಗಳ ಮಗ ಬಿಗ ಏನಿಲ್ಲ
ಯ ಅವ್ರ ಮಕ್ಕಳು ಬಬರ ಅವ್ರ ಮಕ್ಕಳು ನಾಲ್ಕಕ್ ಮಂದಿ ಯಾರ ಇಬರ ಹೆಣ ಮಕ್ಕಳು ಬರ ಗಣಸ್ ಮಕ್ಕಳು
ಹ್ಮ ಏನ್ ಮಾಡ್ತಾರ ಅವರು
ಅವ್ರ ಮಕ್ಕಳು ಮಕ್ಕಳು ಅವ್ರ ನನ್ ಅವರು ನನ್ಗಿಂತ ಎಏಜ ದೊಡ್ಡವರ್ರ
ಹ ದೇವರು ಏನು ಮಾಡ್ತರು ವರ್ಕ್ ಏನು ಮಾಡ್ತರು
ಅವ್ರರಿಬ್ಬ ಒಬ್ಬನ ಮನೆ ಇಪ್ಪತ್ತ ಎಕರ್ ಹೊಲದ ಇನ್ನೊಬ್ಬನ ಇನ್ನೊಬ್ಬ ಮಗನ ನಲ್ವತ್ತ ಎಕರ್ ಹೊಲದ
ಇಪ್ಪತ್ತು
ಹಾ ಒಬ್ರಿ ಇಪ್ಪತ್ತ ಎಕರ ಹೊಲದ ಇನ್ನೊಬ್ರಿ ನಲ್ವತ್ತ ಎಕರ ಹೊಲದ
ಇನ್ನ ಇನ್ನ ಬರು
ಆ್ರ ಹನ್ನ ಇಬ್ಬರು ಮಗಳು ಹೆಣ್ಮಕ್ಕಳರ ಅವ್ರರು ಮದಿ ಮಾಡ್ಕೊಂಡ್ ಮನೆಹೋಗ್ಯಾರ
ತ ಹ ಮಜಾನ ಮಜಾ ಹಂಗಾದ ರ ಅವರುರಿಗೆ
ಹ್ಮ ಆಮದು ಕವ ಚರು ನೋಡ
ನೀವು ಭೀ ಸೌಕರ್ಯ ಇದ್ದೀರಾ ಅಂತ
ಮಳೆ ಉಂಟದಲ್ಲ ಎರಡ
ಇಲ್ಲೋ ನೀವ ಭೀ ಸೌಕಾರ ಇದ್ದೀರಂತ
ಅದೇ ಹೇಳತಿಲ್ಲ ಎರಡ್ ಎಕರ ಹೊಲದ ಮೂಗರ್ ಮ ಮೂಗರ್ ಅಣತಂಬ್ರಜವು
ಹಂಗಾದ್ರೆ ನೀವ ಭ ಸೌಕರ್ಯ
ಸೌಕಾರನ್ ಊಟ ಮಾಡ್ದಲ್ಲ
ಹಾಂ ಮಾಡ ನ ಅವ
ಊಟ ಆಯ್ತು
ಹಾ
ಹ್ಮ್ ಏನ್ ಮಾಡಿದೀ ಊಟ
ನ ಬಾರಿ ಮಾಡನೆ ನ
ಇಲ್ಲ್ದೀ ಮನೆಗೆ ಇದೆ
ಎಲ್ಲ ಹೊರಗಿದ್ದೀನೆ
ಅದ ನ್ ದರ್ಶಣದ ಬಂದಕೊಂತೀವಿ
ಹಳೆ ಬಸ್ಟಾಂಡ್ ಚೌಕವಲ್ಲಿ ಕು
ಹ್ಮ್ ಅಲ್ಲಿ ಆರಾಮ ಇರ್ತ್ತದಂತೆ
ಯಪ್ಪಾ
ಮನೆಯರ ಮನಸರದಂತೆ
ವರಗಿದ್ರೆ ಮನ್ಸ ಬರ್ತಾರ ಒಳಗಿದ್ರೆ ಬರ
ನಾವ್ ಯ ಊಟ ಸ್ವಲ್ಪ ಯ ನವು ಮಲ್ಕೊಂಡೆವು ಅರಗೆಲ್ಲ ಅರ
ಎಲ್ಲಿಂದ ಸುಮ್ನೆ ನಡ್ಕೊ ತೋಗ್ಬೇಕಪ್ಪಾ
ಹಲೋ..
ಎಲ್ಲಿಂದ ಸುಮ್ಮನೆ ನಡ್ಕೊು ತೋಗ್ಬೇಕು ಇಲ್ಲ
ಅ ಹೊಂಟಾರೆ
ಇಲೋ ಸೌಂಡ್ ಕೆಲ್ಸಗತದಿಲ್ಲ
ಮಳ ಉಂಟದಾನಲ್ಲದ
ಇಲ್ಲೋ
ಹ ಹೋಗ್ ಬರ್ತೆವ ಮಧ್ಯಾಹ್ಕ್ಕೆ ಹೋಗ ಬರ್ತೇ ಈವ ಹೋಗ ಐದ ಆಾರ ಹೋಗ್ತೇವ
ಆ
ಹಾ ಕೆವಂಟು ಕೆವಂಟದುಡ
ನಿದ ಸೌಂಡೆ ಬರ ಆದು ನನ್ಗ
ಹಲೋ ಕಲಾ..
ಹಾ ಯುವಾಗ ಕಸತ ನೋಡ
ಹಲೋ
ವಿ
ಹಓ ಕೆಳ ಹೊಂಟದ್ ಕೆಳ ಹೊಂಟದ್ ಮಾತಾಡ
ನಿಮ್ ಭಾಷೆಗಳುಳ್ಸೋ ನಂಗ
ಕೇಳೋಡಲ ಅತ ಹೇಳ.
ಕೆೇಳ
ಅಂಟುದ ನಂಗ.
ಹಾ ನಿಮ್ ಭಾಷೆ ಕಲ್ಸ ನಮ್ಗ. ಕಳ್ಸ್ರಿ ಬ್ರೋ
ಹಾ ಹಾ ನಾ ಆರಕ ಒಯ್ತೀಯು ಹರ್ಯಾಗ್.
ನಿಮ್ ಲ್ಯಾಂಗ್ವೇಜ್ ಕಲ್ಸೋ ನನ್ಗ.
ಅಕ್ಕಾ ಅವ ಯಾವ್ ಜಾತಿದ
ಕೇಳ್ಸಕತದಿಲ್ಲ ಆ
ಎ ಷ್ಟ ನುಂತ
ಕೇಡಂವ ಕೇಡಂವ ಅನ್ಸಗತದ.
ಹಾ ಗೌಂಟದ ಹ.
ಇವಾಗ ಕೇಳಸಗತದ ನೋಡ ಹಲೋ
ಅ
ಅರಾಮ ಅದಿಲ್ಲ. ಏ ಕೆಲಸಲಾಗದೊ. ಹಲೋ
ಹಾ
ವು ಸಿ
ಹ
ಪೆಂಗವಿನ್ಸ್ ಹಲೋ.
ಮಳಿ ಏನ್
ಕೇಳಸ ಕೇಳಸಗತ್ತದ ಇಲ್ಲೊ ಜೋಡಸಿ ಮಾತಾಡ್ ಸ್ವಲ್ಪ
ನಾ ಮಾತಾಡ್ಯೂ ಕೇಳ್ಬಾತ್ತು. ಹಲೋ ಕೇಳಂಟಿಲ್ಲಾ ಸೋರಿಯನ್. ಹಲೋ